ಹಲೋ.
ಹಲೋ
ಹಾ ಬ್ರೋ.
ಹೇಳಿ ಬ್ರೋ.
ಏನ್ ಮಾತ ಹೇಳಿದೆರ.
ಹಾ ಬ್ರೋ
ಏನ್ ಮಾಡ್ತಾಯಿದಿರ.
ಏನಿಲ್ಲ ಬ್ರೋ ಸುಮ್ಮ್ನೆ ಒಂದ್ ಸ್ವಲ್ಪ ನಾಷ್ಟ ಮಾಡಿದ್ವಿ ನಷ್ಟ ಮಾಡಿ ಸುಮ್ಮ್ನೆ ಲೈಟ್ ಆಗಿ ವಾಕಿಂಗ್ ಮಾಡ್ತಿವಿ.
ವಾಕ್ ಮಾಡ್ತಿದೆರ ನಷ್ಟ ಮಾಡಿಬಿಟ್ಟು.
ಹೌದು ಸುಮ್ಮನೆ ಕೂತಲ್ಲಿ ಏನ್ ಕೊರೊದು ಅಂತ ಸುಮ್ಮನೆ ಲೈಟ್ ಆಗಿ ಇಲ್ಲೇ ರೂಮ್ ಹೊರಗಡೆ.
ಹ್ಮ್ ಹ್ಮ್
ನೀವ ಏನ್ ಮಾಡ್ತ
ಆಸ್ಪತ್ರೆ ಬಗ್ಗೆ ಏನ್ ಅನ್ಸುತ್ತೆ ಬ್ರೋ ನಿಮಗೆ ಇದು ಆರೋಗ್ಯದ ಬಗ್ಗೆ.
ಹಾ ಬ್ರೋ ಹಾಸ್ಪಿಟಲ್ ಹಾ ಬ್ರೋ.
ಹಾ ಹೆಂಗ ಏನ್ ಅನ್ಸುತ್ತೆ ನಿಮ್ಗೆ.
ಹಾಸ್ಪಿಟಲ್ ಎಲ್ಲಾ ಚೆನ್ನಾಗಿರುತ್ತೆ ಬ್ರೋ ಒಂದ್ ತರ. ಎಲ್ಲ ನೀ ನಮ್ ಕಡೆ ಅಂತರು ಇಲ್ಲ ಫುಲ್ ಎಲ್ಲಾ ನೀಟ್ನೆಸ್ ಇರುತ್ತೆ ಬ್ರೋ ಎಲ್ಲ ಚೆನ್ನಾಗ್ ಕ್ಲೀನ್ ಮಾಡ್ತಾರೆ.
ಹೂ
ನಿಮ್ ಕಡೆ ಎಲ್ಲಾ ಯಾವ ತರ ಬ್ರೋ.
ಬ್ರೋ ಏನ್ ಗೊತ್ತಾ ಒಬ್ಬೊಬ್ರು ಡಾಕ್ಟ್ರ್ ಕೇರೆ ಮಾಡಲ್ಲ ನರ್ಸ್ ಮತ್ತೆ ಸಿಸ್ಟರ್ಸು ಅದ್ಲೆಲ್ಲಾ ಕೇರ್ ಮಾಡಲ್ಲ.
ಹೌದಾ.
ಇವಾಗ ಯಾವ್ದಾದ್ರು ಎಮರ್ಜನ್ಸಿ ಪೇಷೆಂಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಿರ್ತವಿ.
ಹಾ ಬ್ರೋ.
ಹ ಏನ ಕೇರೆ ಮಾಡಲ್ಲ. ಹ ಅದ್ರು ಬಗ್ಗೆ ಏನ್
ಏನಿಲ್ಲ ನೋಡು ಬರ್ತನ್ರ ಅ ಹೋಗಬು ಬರ್ತನ್ರ ಇರು ಹಾ ಬ್ರೋ.
ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ.
ಅದ್ರ ಬಗ್ಗೆ ಹೌದು ಬ್ರೋ ಇಲ್ಲಿ ಕೆಲವೊಂದ್ ಕಡೆ ಎಲ್ಲಾ. ಡಾಕ್ಟರ್ ಸರಿಯಾಗಿ ಕೇರ್ ಮಾಡಲ್ಲ ಏನಿಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ನರ್ಸ್ನು ಸರಿಯಾಗಿ ಕೇರ್ ಮಾಡಲ್ಲ. ಬಟ್ ಅಂದ್ರೆ ಇಲ್ಲಿ ನಮ್ ಕಡೆ ಆ ತರ ಎನ್ ಇಲ್ಲ ಬ್ರೋ. ಬಟ್ ಕೆಲವೊಂದ್ ಕಡೆ ನೋಡಿದೀನಿ ಆ ತರ ಏನನು ಮಾಡಲ್ಲ ನಮ್ ಕಡೆ ಎಲ್ಲ ಸರಿಯಾಗಿ ಕೇರ್ ಮಾಡ್ತಾರ.
ನಿಮ್ ಕಡೆ ಎಲ್ಲಾ ಹೆಂಗೆ ಬ್ರೋ.
ನಿಮ್ ಕಡೆ ಎಲ್ಲ ಹೆಂಗೆ ಬ್ರೋ.
ನಮ್ ಕಡೆ ನಮ್ ಕಡೆನಾ.
ಹ ಬ್ರೋ.
ನಮ್ ಕಡೆ ನೋಡಿ ಬ್ರೋ ಇವಾಗ ಯಾವ್ದಾದ್ರು ಎಮರ್ಜೆನ್ಸಿ ಕರ್ಕೊಂಡ ಹೋಗಿರ್
ಹ ಬ್ರೋ.
ಹ ಅವಾಗ ಡಾಕ್ಟ್ರು ಅಲ್ಲಿ ಹೋಗರೆ ಇಲ್ಲಿ ಹೋಗೋರೆೆ.
ಹೂ
ಹಂಗೆ ಹಿಂಗೆ ಅಂತೇಳಿ ಹೇಳ್ಬಿಟ್ಟು ಯಾವ್ದಾದ್ರು ನೆಪ ಹಳ್ಕೊಬಿಟ್ಟು.
ಹೂ ಬ್ರೋ.
ದೂರ ಸರ್ಕಂಬಿಡ್ತಾರೆ ಹ್ಮ್.
ಹದು ಬ್ರ ಅದಕ್ಕೇನು ಒಂದ್ ತರ. ಅದು ಸಲ್ಯೂಷನ್ ಏನು ಬ್ರೋ ಆ ತರ ಮಾಡಿದ್ರೆ ಏನ್ ಮಾಡ್ಬೇಕು. ಈಗ ಅರ್ಜೆಂಟ್ ಏನೋ ಇರುತ್ತೆ ಬಟ್ ಅಲ್ಲಿ ಆ ತರ ಹೇಳಿದ್ರೆ ಏನ್ ಮಾಡ್ಬೇಕು.
ಏನು ಅಂದ್ರೆ ಇವಾಗ. ನಾವು ಸ ಇದುಕ್ಕೆ ಕಂಪ್ಲೀಂಟ್ ಮಾಡ್ಬೇಕು.
ಕಂಪ್ಲೇಂಟ್ ಮಾಡ್ಬೇಕ್ ಹೌದು ಬ್ರೊ, ಹ್ಮ
ಆ ಮೇಲಿರೋ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು. ನೋಡಿ ಸರ್ ಈ ಹಾಸ್ಪಿಟ್ಲಲ್ಲಿ ಈ ತರ ಮಾಡ್ತವ್ರೆ.
ಹ್ಮ್
ಹಾ ನಾವು ಏನು ಎಮರ್ಜೆನ್ಸಿ ಅಂದ್ಬಿಟ್ಟು ಪೇಷಂಟ್ ಕರ್ಕೊಂಡ್ ಹೋದ್ರೆ ಏನ್ ಕೇರು ಮಾಡ್ತಯಿಲ್ಲ
ಅಂತೇಳ್ಬುಟ್ಟು ನಾವು ಹೆ ಬೇ ಮೇಲಿರೋ ಅಧಿಕಾರಿಗಳಿಗೆ ನಾವು ಕಂಪ್ಲೀನ್ಟ್ ಮಾಡಿದ್ರೆ ಅವ್ರ್ ಬಂದ್ಬಿಟ್ಟು ಅವ್ರ್ ಮೇಲೆ ಅಕ್ಷನ್ ತಗೊತಾರೆ ಹ ಏನಕ್ ಕಪ್ಪಾ ಏನ್ ಇದೂ. ಇವಾಗ ದೇ ನಿಮ್ ನೀವೇ ದೇವ್ರ್ ಅಂದ್ಬುಟ್ಟು ಪೇಷಂಟ್ ಎಲ್ಲ ನಿಮ್ ಬೆಲೆ ಬರ್ತಾರೆ ಡಾಕ್ಟ್ರೇ ದೇವ್ರು ಅಂತೇಳಿ
ಹೌದು
ಹ್ಮ್ ಇವಾಗ್ ಅವ್ರೇ ಕೇರ್ ಮಾಡಲ್ಲ ಅಂದ್ರೆ ಹೆಂಗೆ?
ಹೌದೌದು ಹೌದು
ಹಾ ಹಂಗಂದ್ಬಿಟ್ಟು ಅವ್ರ್ ಮೇಲೆ ಆಕ್ಷನ್ ತೊಗೊಂತರೆ, ಕ್ರಮವಾದ ಆಕ್ಷನ್ ತಗೊಂಬಿಟ್ಟು ಮಾತಾಡ್ತಾರೆ ಅವ್ರು
ಹ್ಮ್
ಹ್ಮ್ ನೋಡು ಗುರು ನಾವು ಫಸ್ಟ್ ಆಫ್ ಆಲು ನಮ್ಮ ಆರೋಗ್ಯದ್ ಮೇಲೆ ನಾವೇ ಜವಾಬ್ದಾರರ್ ಇರ್ಬೇಕು ನಾವೇ ಕಾಳಜಿ ಒಯ್ಸ್ಬೇಕು ನಮ್ ಆರೋಗ್ಯದ ಮೇಲೆ.
ಹೌದು ಬ್ರೋ ಈಗಿನ್ ಟೈಮಲ್ ಎಲ್ಲಾ ಬರೆ ಹೊರಗಿಂದ್ ಎಲ್ಲ ಕುರ್ಕುರೆ, ಚಿಪ್ಸ್, ಎಗ್ ರೈಸಲ್ಲೆಲ್ಲ ಇದ್ ತಗ ತಿಂತನೆೆಲ್ಲ.
ಹ ಇವಾಗ ಜಂಕ್ ಫುಡ್ ಎಲ್ಲಾ ತಿನ್ನೋದ್ ಬಿಡ್ಬೇಕು, ಅವಾಗ್ ಮೊದ್ಲೆಲ್ಲಾ ಏನ್ ಗೊತ್ತಾ ಒಲೆ ಮೇಲೆ ಬೇಯ್ಸಿ, ಒಲೆ ಮೇಲೆ ತಿಂತಾ ಇದ್ರು
ಹ್ಮ್ ಹೌದು ಬ್ರೋ ಅದು ಬೆಸ್ಟ್ ಬ್ರೋ ಮನೆಲ್ಲೆಲ್ಲ ತಿಂದ್ರೆ ಏನ್ ಎಲ್ಲಾ ಆರಾಮಾಗೆ ಇರ್ತೀವಿ.
ಹ್ಮ
ಹೊರ್ಗಿನ್ ತಿಂತಿವಲ್ಲ ಬ್ರೊ ಇದೆೇ ನೋಡು.
ಇವಾಗ ಏನ್ ಗೊತ್ತ ಬ್ರೊ ಇವಾಗ ನಾವು ಎಲ್ಲೇ ಹೋದ್ರುನು ಬಟ್ ಜಸ್ಟ್ ನಾವು ಬಟ್ಟು ಮನೆ ಊಟನೇ ತಿನ್ಬೇಕು. ಎಲ್ಲೇ ಹೋದ್ರುನು ನಾವು. ಹಾ ಸುಮ್ನೆ ನಾವುಅ ಬಾಯ್ಗ್ ಟೇಸ್ಟ್ಗೆಲ್ಲ
ಹಾ
ಈಗ ಬಾಯ್ ಇವಾಗ್ ಬಾಯ್ಗ್ ಟೆಷ್ಟ ಕೊಡುತ್ತೆ ಅಂತೇಳ್ಬಿಟ್ಟು ಆಚೆಕಡೆ ತಿಂದ್ರೆ ಅವ್ರ್ ಎಷ್ಟೊ ಒಂದು ಎಣ್ಣೆ ಪದಾರ್ಥ ಜಾಸ್ತಿ ಹಾಕಿರ್ತಾರೆ. ಮತ್ತೆ ಇನ್ನೊಂದ್ ಇನ್ನೊಂದು ಸಮ್ಥಿಂಗ್ ಏನೇನಾದ್ರು ಬೇರೆ ಬೇರೆ ಹಾಕಿರ್ತಾರೆ
ಹ್ಮ್
ಮೆಲ್ಲ ನಮ್ಮ ಆರೋಗ್ಯದ್ ಮೇಲೆ ಪರಿಣಾಮ ಜಾಸ್ತಿ ಬೀಳುತ್ತೆ.
ಹೌದು ಬ್ರೊ ಹೌದು
ಹ ನಾವು ನಮ್ಮ ಆರೋಗ್ಯದ ಕಡೆ ಕೇರ್ ಮಾಡ್ಬೇಕು.
ಕೇರ್ ಹೌದೌದು ಬ್ರೊ
ಹಾ ಸ್ವಲ್ಪ ಆಚೆ ತಿನ್ನೋದ್ ಬಿಡ್ಬೇಕು ಮತ್ತೆ ಆದಷ್ಟು ಮನೆ ಫುಡ್ ತಿನ್ನೋಕ. ಟ್ರೈ ಮಾಡ್ಬೇಕು ಇವಾಗ ಏನ್ ಗೊತ್ತ. ನಮ್ ಇವಾಗ ಅವಾಗೆಲ್ಲಾ ಟೈಮ್ ಇರ್ತಿತ್ತು ಮನೇೆಯಲ್ಲಿ ಅಡಗೆ ಬೇಯಸಿಬಿಟ್ಟು ತಿನ್ನೋಕ್ಕೆೆ.
ಹೌದು.
ಹ ಅವಾಗ ಸಿಕ್ಕಾಪಟ್ಟೆ ಟೈಮ್ ಇರ್ತಿತ್ತು ಆ. ಎಲ್ಲಾದ್ರೂ ಈ ಅವಾಗೆಲ್ಲ ಜಾಸ್ತಿ ಜನ. ಕೆಲ್ಸ ಈ ಕೆಲ್ಸ ಅದ ಅಂತೇಳೆ ಬೇರೆ ಊರ್ ಬಿಟ್ಟು ಊರ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ.
ಹ್ಮ ಹೌದ ಬ್ರೋ ಎಲ್ಲಾ ಇದ್ ಎಲ್ಲಾ ಈರಲ್ಲೆ ಎಲ್ಲಾ ಎಲ್ಲ ಕೆಲಸ ಮಾಡ್ಕೊಂತಿದ್ರೆ.
ಹ್ಮ್ ಆದಿಷ್ಟು ಹಳ್ಳಿಯಲ್ಲಿ ಅವ್ರು ಅವ್ರ ಇರೋ ಊರಲ್ಲೇ ಜಮೀನಲ್ಲೇ ಕೆಲ್ಸ ಮಾಡ್ಕೊರ್ತಾರೆ. ಇದ್ರು ಅವಾಗ ಚೆನ್ನಾಗಿರೋ ಮತ್ತೆ ಅವು ಸ್ವಂತ ಸ್ವಂತ ಊರಲ್ಲೇ ಮತ್ತೆ ಸ್ವಂತ ಜಮ್ನಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು. ಯಾವ್ ಟೈಮ್ ಜಮೀನಿಗೆ ಹೋದ್ರ ಅದಕ್ಕೇನು.
ಹಾ ಹೌದ ಹೌದು ಬ್ರೋ.
ಯಾರ್ ಕೇಳೋರು ಯಾರೀಲ್ಲ.
ಹಾ ಹೌದು.
ಹ್ಮ್ ಯಾರ್ ಕೇಳೋರಿಲ್ಲ. ಹಂಗ ಆಗ್ಬಿಟ್ಟು ಸ್ವಲ್ಪ ಮನೆಯಲ್ಲೇ ಬೇಸ್ಕೊಬಿಟ್ಟು ಜಾಸ್ತಿ ತಿಂತಾ ಇದ್ರು. ಹಾ ಇವಾಗ ಆತರ ಇಲ್ಲ ಇವಾಗ ಎಲ್ಲೋ ಕರೆ ಬೆಂಗ್ಗಳೂರು. ಅ ಮಹಾರಾಷ್ಟ್ರ ಪುನಾ ಮತ್ತೆ ದೊಡ್ಡ ದೊಡ್ ಸಿಟಿಯಲ್ಲಿ ಅಲ್ಲೆಲ್ಲೋ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ.
ಹೌದು.
ಕೆಲ್ಸ ಮಾಡಕ್ ಹೋಗ್ತಾರೆ ಅಲ್ಲಿ ಟೈಮಿಂಗ್ ಸರಿಯಾಗಿ ಕೆಲಸ.
ಹಾ.
ಹಾ ಇವಾಗ ಹತ್ತು ಗಂಟೆೆಗೆ ಒಂಬತ್ತು ಗಂಟೆ ಬೆಳಿಗ್ಗೆ ಎಂಟು ಗಂಟೆ ನೀವು ಎಂಟು ಗಂಟೆಗೆ. ಬರ್ಬೇಕಿರುತ್ತೆ ಒಬ್ಬೊಬರಿಗೆ ಒಬ್ಬೊಬರಿಗೆ ಹತ್ತು ಗಂಟೆ ಇರುತ್ತೆ ಒಬ್ಬೊಬ್ರಿಗೆ ಹನ್ನೊಂದು ಒಂಬತ್ತು ಗಂಟೆ ಇರುತ್ತೆ.
ಹ್ಮ್
ಹ ಇದೆಲ್ಲ ಮತ್ತೆ ನೈಟ್ ಕೆಲಸ ಬಿಡಬೇಕಾದ್ರೆ ಒಬ್ಬೊಬ್ಬರಿಗೆ ಎಂಟು ಗಂಟೆ ಕೆಲ್ಸ ಬಿಡ್ತ. ಒಬ್ರು ಏಳುವರೆ ಎಂಟು ಗಂಟೆ ಎಂಟವರೆ ಹಿಂಗ ಕೆಲ್ಸ ಬಿಡ್ತಾರೆ.
ಹೌದು
ಆ ವರ್ಕ್ ಅಲ್ಲಿ ಫುಲ್ ಬೀಜ ಆಗಿರ್ತಾರೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಇವಾಗ. ಸಪೋಸ್ ಬೆಂಗ್ಗಳೂರಲ್ಲಿ ಕೆಲಸ ಮಾಡೋರು ಇವಾಗ. ಇವಾಗ ಒಂದು ಟೆನ್ ಕಿಲೋಮೀಟರ್ ದೂರ ಕೆಲ ಮಾಡಕ್ ಹ್ತಾರೆ ಡೈಲಿ.
ಹೌದು
ಹಾ ಯಾರಾದ್ರರು ಕೆಲ್ಸ ಮಾಡೋಕ್ ಟನ್ ಕಿಲೋಮೀಟರ್ ದೂರ ಹೋಗ್ತಾರೆವಾಗ ನಾನ್ ಅನ್ಕಳೆ ನೀನ್ ಹಂಕೊಳ್ಳಿ.
ಹೌದು
ಹ್ಮ್ ಅದ. ಅಲ್ಲಿಂದ ನಾವು ಅಲ್ಲಿಂದ ಎಂಟು ಗಂಟೆ ಕೆಲಸ ಬಿಟ್ಟೆ ಮನೆಗೆ ಬರ್ಬೇಕಾದ್ರೆ ಬೆಂಗಳೂರು. ಟ್ರಾಫಿಕ್ಲ್ಲಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಆಗುತ್ತೆ ಮೂರು ಅವರ್ ಜರ್ನಿ ಆತವ್ ಹತ್ತು ಕಿಲೋಮೀಟರು.
ಹೌದು ಬ್ರೋ ಟ್ರಾಫಿಕ್ ಅಲ್ಲಿ ತುಂಬಾ ಲೇಟ್ ಆಗ್ತ.
ಹ ನಾವುಗ ಅದ್ನ್ನ ನಾವು. ಅದ್ನ್ನ ನಾವು ಅಲ್ಲಿಂದ ಬಂದ್ಬಿಟ್ಟು. ಹತ್ತು ಗಂಟೆಗೆ ಎಲ್ಲಿಂದ ಅಡುಗೆ ಮಾಡ್ ತಿನ್ನೋದು ಹಂಗಂದಬಿಟ್ಟು ಸುಮ್ಮನೆ. ಇದು ಜೇಪಿಟೊ ಎಲ್ಲಾ ರಫೀಡೋ ಜಮಟೊ.
ಹ್ಮ್ ಅದ್ರ ಎಲ್ಲ ಆರ್ಡ ಮಾಡಕಿಲ್ಲ. ಹತ್ತತ್ರದಲ್ಲಿ ಯಾವ್ದಾದಾವ್ದೋ ಹೋಟೆಲ್ದೆ ಹೋಟೆಲ್ಗೋಗ್ ತಿನ್ನೋದು.
ಹಾ ಹತ್ತಿರದಲ್ಲಿ ಇರೋ ಹೋಟೆಲ್. ಹೋಟೆಲ್ ಹೋಗ್ಬಿಟ್ಟು ತಿನ್ನೋದು ಇಲ್ಲಾಂದ್ರೆ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನೋದು ಅದ್ನ್ನಲ್ಲ ಮಾಡ್ತಾರೆ.
ಹೌದು ಬ್ರೋ.
ಹಾ ಅವರು ಮತ್ತೆ ಇವಾಗ ಫುಡ್ ಆರ್ಡರು ಜಾಸ್ತಿ ಬರುತ್ತೆ ಅವ್ರಿಗೆ ಜಾಸ್ತಿ ಬರ್ತಿರುತ್ತೆ.
ಹಾ ಬ್ರೋ.
ಹ ಹಂಗಂದ್ಬಿಟ್ಟು ಅವ್ರು ಹೆಂಗ್ ಮಾಡ್ತಾರೋ ಹೆಂಗಿಲ್ಲ ಬಡ ಬಡ ಅಂ ಅಂದ್ರೆ ಬೇಗ ಬೇಗನೆ. ರೆಡಿ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ.
ಹೌದು.
ಹಾ ಅದು ಫುಲ್ಲು ಇದಾಗದು ನಮ್ಗೆ ಅದು ಬಹಳ. ಅಹ ಪರಿಣಾಮ ಬೀಳೋದು ನಮ್ಗೆ ಆರೋಗ್ಯದ ಮೇಲೆ.
ಹ್ಮ್ ಅದು ಸಿಕ್ಕಾಪಟ್ಟೆ ಪರಿಣಾಮ ಬೀಳುತ್ತೆ.
ಹೌದು ಬ್ರೋ ಹಾಗ ಅದ್ರಲ್ಲಿ ಎಣ್ಣೆ ಎಣ್ಣೆ ಜಾಸ್ತಿ ಇರುತ್ತೆ ಹಾಂಗಾಗಿ ಅದೆಲ್ಲ ಅದು. ನಮ್ ಮನೇಲಿ ಮಾಡ್ಕೊಂಡ್ ತಿಂದ್ರೆ ಬಟ್ ನಮ್ಗ ಗೊತ್ತಿರುತ್ತೆ ನಮ್ ಊಟ ಹೆಂಗೆ ಏನಂತ. ಬಟ್ ಹೊರ್ಗಿನ ಊಟಕ್ಕೆ ಕೆಲ ಒಬ್ರು ಅಡ್ಜಸ್ಟ್ ಆಗಲ್ಲ ಹಿಂಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಇದಾಗುತ್ತ ಬ್ರೋ.
ಹ್ಮ್ ನಾವ್ ಮನೇಲಿ ಮಾಡ್ಕೊತಿಂದ್ರೆ ನಮ್ಗೆ ಇಷ್ಟೇ ಎಣ್ಣೆ ಸಾಕು ಇಷ್ಟ ನಮ್ಗೆ ಖಾರ ಸಾಕು ಉಪ್ಪು ಸಾಕು ಅಂತ ಅನ್ಕೊಂಡ್ಬಿಟ್ಟು ಸ್ವಲ್ಪ ನಾವೇ ಮಾಡ್ತವಿ
ಮತ್ತೆ ಬ್ರೋ.
ಹಾಬ್ರೋ.
ಇವಾಗ ನಾವ್ ಮನೇಲಿ ಮಾಡ್ಕೊಂಡ್ ಮಾಡ್ತಿದ್ದೆ ತಿಂದ್ರೆ ಸ್ವಲ್ಪ ನಮ್ಗೆ ಗೊತ್ತಿರುತ್ತೆ ನಮ್ಮ ನಮ್ಗೆ ರುಚಿ. ತಕ್ಕಷ್ಟು ಉಪ್ಪುಹಾಕೊಂಡ್ಬಿಟ್ಟು ಮತ್ತೆ ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟ ಹಾಕೊಂಡ್ಂಬಿಟ್ಟು ನಾವು ಅಡುಗೆ ಮಾಡ್ಕೊಂಡು ತಿಂತಿದ್ವಿ ಮತ್ತೆ. ಮನೆ ಅಲ್ಲಿ ನಮ್ಮ ಅಮ್ಮ ಅವರು ಅಡುಗೆ ಮಾಡಿ ಸಖತ ಇರುತ್ತೆ.
ಹ್ಮ್ ಹೌದೌದು.
ಅವ್ರಿಗ ಏನ್ ಗೊತ್ತಿರುತ್ತೆೇಳಿ ನಾವು ಹೋಟೆಲ್ ಅಲ್ಲಿ ನಮ್ಗೆಷ್ಟೇ ಇದು.
ಹಾ ಅವರು ಏನೋ ಸುಮ್ನೆ ಒಂದು ಇದ್ರಲ್ಲಿ ಮಾಡ್ತಾರ ಬ್ರೋ ಎಲ್ಲರಿಗೂ. ಅಡ್ಜಸ್ಟ್ ಆಗೋತರ ಅವ್ ಮಾಡ್ತಾರೆ ಬಟ್ ನಮ್ ಒಬ್ಬರಿಗೆ ಅಡ್ಜಸ್ಟ್ ಆಗೋತರ ಅವ್ ಮಾಡಕ್ ಆಗಲ್ಲ.
ಹಾ ಮಾಡಕ್ಕ ಆಗಲ್ಲ ಮನೆಯಲ್ಲಿ ಸಿಕ್ಕಿಂತ ಸಿಕ್ತಿರೋ ಊಟ ಆಚೆ ಕಡೆ ಸಿಗಲ್ಲ.
ಹಾ ಬ್ರೋ.
ಹಂಗ ಆಬಿಟ್ಟು ಎವಿ ಇದು ಇದ್ರ ಮೇಲೆ ಆರೋಗ್ಯದ ಮೇಲೆ. ನಾವು ಸೇವಿಸ್ತಕ್ಕಿಂತಿರು ನಾವು ಸೇವಿಸತಕ್ಕಂತಿರುತ್ತ. ಫುಡ್ ಅಲ್ಲಿ ಜಾಸ್ತಿ ಎಣ್ಣೆ ಪದಾರ್ಥ ಅದು ಇರುತ್ತೆ.
ಹ ಬ್ರೋ.
ಆಗ್ಬಿಟ್ಟು ನಮ್ಮ ಆರೋಗ್ಯದ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ.
ಹಾ ಹೌದ ಹೌದು ಬ್ರೋ.
ಹಾ ಮೇನು. ಮನ್ಷ್ಯಿಗೆ ಇವಾಗ ಮನ್ಷ್ಯನ್ಗೆ ಏನಿಲ್ಲ ಅಂದ್ರು ನಡೀತ್ತೆ ಬಟ್ ಆರೋಗ್ಯ ಚೆನ್ನಾಗಿರ್ಬೇಕು.
ಹೌದೌದು ಬ್ರೋ ಆರೋಗ್ಯ ಆರೋಗ್ಯ ಇದ್ರೆ ಎಲ್ಲ ಬ್ರೋ. ಏನಾದ್ರು ಮಾಡ್ಬೋದು ಆರೋಗ್ಯನೇ ಇಲ್ಲ ಅಂದ್ರೆ ಏನ್ ಮಾಡಕ್ಕ ಆಗಲ್ಲ.
ಹ್ಮ್ ಆರೋಗ್ಯ ಚೆನ್ನಾಗಿದ್ರೆ ಮುಂದೆ ನಾವ್ ಏನಾದ್ರು ಸಕ್ಸಸ್ ಕಾಣ್ಬಹದು ನಮ್ಮ್ ಆರೋಗ್ಯನೇ ಚೆನ್ನಾಗಿರಲ್ಲ ಅಂದ್ರೆ. ನಾವೇನ್ ಸಕ್ಸಸ್ ಕಾಣ್ತೀವಿ ಲೈಫೀಲಿ? ..
ಹೌದು ಯೋಜನ ಮಾಡಕ್ಕ ಆಲ್ಲ? ..
ಹಾ ಹಂಗ ಅಂದಬಿಟ್ಟು! ನಾವ್ ಆರೋಗ್ಯದ ಮೇಲೆ ಥೇ ಸ್ವಲ್ಪ ಜಾಸ್ತಿನೇ ಕೇರ್ ತಗೊಳ್ಬೇಕು. ..
ಹೌದು ಹೌದು ಇವರು. ..
ಹ್ಮ್ ಬ್ರೋ ನನ್ಗೊಂದು ಕಾಲ್ ಬರ್ತಿದ್ದಿದೆ? ನಾನು ಮತ್ತೆ ಮಾಡ್ತೀನಿ ಬ್ರೋ. .
ಕಓಕೆ ಬ್ರೋ. ..